ನಿಮ್ ಅಪ್ಪ ಮುಂಜಲಿ ಹ ಮುಂಜೆ ನಿಂದಿಿಸಿದ್ದ ನನಗೆ ಅ ಈಗೊಂಡಿದ್ದ ಅ ನ ಆೊಂದು ಕಡೆ ಹೊೊಂಡಿದ್ದ
ಹಾ
ಏ ಹಾಕ್ ಬನ್ನೆ ಅಂತಂದ್ರ ಏನು ನಮ್ಮ ಪಷ ಹಾಕು ಹಾಕ್ ನಿಂದೆ ಯಾ ಕ್ಯಾಡಗ್ ನಮಗೆ ರೊಕ್ಕ ಹಂತ್ರ ಯಾಕ ಅವ್ ಒಂದಂತ ಒ ಸರ್ ಬಂತಲ್ಲ ಒ ಆಲ್ಲ ಬಂದ ಆ ನಾನು ಅವ ಎರಡ್ ಒಂದ್ಐಕಂತ ಒಬ್ರು ಒಂದಂದ ಆರೋಗ್ಯ ಸುಮ್ನೆ ಹಂಗೈತ್ ಆಗ್ಬೇಕಲ್ವಾ ಬಂದ್ರು ಬಂದ್ರು- ಹೋ- ಹೋಲಕ
ಹ್ಮ್
ಸುಮ್ನೆ ಅನುಭವ ಗೊತ್ತತ್ತುತಲ್ಲ. ನಾಗ ನಾ ಸುನೆ ಒಂದ ಆಯ್ಕೆ ನಂತಂದವು.
ಹ್ಮ್
ಅ -ಅಂತಂದ್ರೆ.
ಇನಗೆ ಇದಾವ ಅಲ್ಲೆ ಕಾಲು
ಹಾ
ಕಾಲ್ದಾರವಲ್ಲ.
ಏಕಾಲ.
ಹ -ಹತ್ತದ ಕಾಲ ನಾಳೆ ನಲೆ ಬರ್ಬೇಕ
ಅನಗ ಅನಗ ಪೂರ್ವೋತ್ತ ಪೂರ್ವ ಚನ.
ಅದೇ ಮತ್ತೆ ಹೆಂಗು ಸುಮ್ನೆ ವ್ಯವಥ ಎಲ್ಲ ಆಯ್ತಿದೀರ. ಅಲೋ ಸುಮನೆ ವ್ಯವಸ್ಥಲ್ಲ ಹಾಕವರಣ.
ಆಕಿ ಸುನಪ್ಪ.
ಸುಮನೆ ರಾತ್ಕ ಹಾಕಿಸ್ ಮಾಡಿಂತಾತ್ ಮಾಡ ಮಾಡೋಳ ಎಂತ ಆಗಿ ಮಾಡೋಳದು. ಹ- ಅಗ್ನಿಶಾಮಕ ಅವು.
ಎಲ್ಲಾ ನಮ ನನಗೂ ಈ ಸೊಬ್ಗೂ ಈ ಸೊಬ ಹತ್ತ ಕುಂತಿದಲ್ಲ ಅವಾಗ. ಹತಾ ಮಂಚ ಅವೆಲ್ಲಾ. ಯ್ತ್ುಂದ ಗೊ ಹೆಂಗ ಯಾಕಡ ಬಾಡ ಎಲ್ಲ ಕಾಯಿರ್ಬೋದು ಒಂದು ಬಾಡಿ.
ಹ್ಮ್ -ಹ್ಮ್
ನಂದು ಬರ್ಲಂದೆ. ಕಂಗಾ ತಂದ ಎತ್ರ ಅಷ್ಟ್ ಎತ್ರ ಆಯ್ತು.
ಹ -ಬಾಡಿ ಎಲ್ಲಿ
ಹಾ- ಬಾ- ಬಾ- ಬ್ರ- ಮಳಕ ಒಳಗ ಬರ್ತವು. ಬಾಷ್ಟ ಗೊಚ್ಚರ ನಾ ಬಾಳಾ. ಅದ ಕಾಯಿಸ್ಬ ಬಿಟ್ಟ ಎಲ್ಲ ಆಯಿಸ್ಬ ಬಿಟ್ಟು ಎಲ್ಲ ನಿಮಬಿಟ್ಟು ಎಲ್ಲೋ, ಆಯ್ತು ಅಪ್ಪ ನಪ್ಪ
ಹಾ
ನಿಮ್ಮ್ ಅಪ್ಪನಂದ ಮತ್ತೆ ದನದ ಬುಟ್ಟ ನೋಡ. ಂತ ಆತಂದ ನೋಡಿದಾರ ಹೋಗಪ್ಪ ಅಷ್ಟ
ಆಾ
ಒ- ಬಿುಡ ನ- ನೋಡಿ. ಹಾ
ಇಲ್ಲಲ್ಲೇ ನೋಡನಾ ಬರ್ಲ.
ಎಲ್ಲ ಪ ಬಿಟ್ಟಿಲ್ಲ ಇಲ್ಲೊ ತೀಂಗಾ ಪಡ್ತ ಮಾತ.
ಡ ವರ್ ಚ ಮಾಡಿಕಲ್ಲ
ನನ್ ಕಾಲ್ ಪೂರ್ತ್ನ ಸ್ವಲ್ಪತ್ರನ.
ಹಾ ಜಿಜ್ಸ್ತ
ಒಂದ್ದ ಇದ ಹೋಗಲ್ಲ ಪೂರ್ ಟೀಟ್ ಆತನ ಗೊತ್ತ ಇಲ್ಲಿ. ನಾನು ಹೊರಬರ
ಇದು ಚ ಎಲ್ಲ ಶಾ ಬರ್ತದೆ ಅನಾ
ಅ ಸಾಪ ಊ ಸಾಪದ ಅಂದ ಕಾಲ ಅದಲ್ಲಿ. ಡ -ನಾನ್ಡ ಆಗ್ಬೇಕ ಅಂದ್ರೆ ಮೈತ್ತ ಬೇ ಕ ಮತ್ತಟ್ಟೋಗ ಕಪ ಪಡ್ದಂಗ ಯಾವ್ನು ಯಾವನ್ನು ಯಾವಾದ್ರೂನು ಮೆಡಿಕಲ್ ಇ ಮೆಡಿಕಲ್ ಅವರ ಬರ ಮನು ಎಪ್ಪತ್ತ
ಎಷ್ಟ ಯಾವು ಮೆಡಿಕಲ್ ಎಕ್ಸಾಮ್ ಕ್ಲಿಯರ್ ಆಗ ಎಕ್ಸಾಮ್ ಕೂಡ
ಆರಾಮ ಇದಿಗಿ ಹ ಕೆಲಸ ಕೆಸ ಮಾಡಡಿಗೆ ಗೆಸಿ
ಜೀವನ್ ನೋಡ್ಕ ಅಂತ್ ಕುಂದಿರ್ಬೇಕು ಇಏ ಎರಡು ಕಚ್ಚ ತೊಬೋ ಕಚ್ಚ್ ತೊಡ್ಕ ಅಂತಕೊಂಡಬೋ ತೊಡ್ಕ ಅಂತ ಎಷ್ಟ ಮತ್ತೆ ಆ ಶರ್ಮ ಆಡು ಬಾರವ
ಲವಿಕ ತಮ್ಮ
ಹಾ ಹೇಳ್ತಿನೋ ನಾ ಹೇಳ್ತಿನಿ ಸ್ವಲ್ಪ ಹಂಗೆ ಬಾಳ
ಹಾ
ಬಾಟಲ್ ಬಾ ನಿನ್ಗೆ ನಾ ಇವತ್ತು ನನ್ಕ್ಷೋದಾರ್ರ್ದ ವಿವ ಮುಪ್ಪ ಶೆಕ್ಕ ಪಟ್ಟಲ್ಲಿಂದ್ರ
ನೀ ಮತಂಕಿ ನಿಮ್ಮ ಅಪ್ಪ ಇವತ್ ಮಾತಾಡ್ಸ ಬಾದ ಮೇಲೆ ಮಾತಾಡ್ಸತ್ತೆ ಇಷ್ಟ ದಿನ ಆ ಏ ಹೆಮ್ಮ ಅಂತಲ್ಲಿ ಕಟ್ಟ ಪಟ್ಕಟ್ಟಂತ ಹ ಅವ ಫೋನ್ ಆಗ ನೀ ಕಟ್ ಮಾಡಿದ್ನು ನಡತ ಒಂದು ಗಪ್ಪ ದಷ್ಟಿಗೆ
ಹ್ಮ್
ಮತ್ತೆ ಇಂಗೆತನು ಮತ್ತೆ ಟ್ ಕಟ್ ಮಾಡಿದ್ಫೋನ್ ನಾನು ಗಪ್ಪ ಇದೆ
ಮಯ್ಯ
ಹಾ ನಾಳೆ ಬರೋತೋ
ಅವ್ರ ಆಯ ಕರ್ಕೊಂಡ ಆಯ್ ಕ ರ್ಕೊಂಡೋಗಾರ
ಹಾಸ್ಪಿಟಲ್ಗೆ ಇಗೆ ಹೋಗ್ಯಾರ
ಹಾಸ್ಪಿಟ್ಲ್ಗ ರಾಯಿ ನೋಡಿದ ರ ರಾಯಿ ಬರ್ತವ ಅವ್ರ್ ವನ್ ತಾಯಿ ಆಯಿಕೆ ಅವ್ರ ಮಾವನರು ಯಾರು ಇಲ್ಲ
ನಿಂಗ ಬಂದ್ ನಿಂಗಕಡೋಯ್ತಲ್ಲೆ ಇವಾಗ ಬಂದ್.
ನಿ
ನಿಂಗ ಇ ನಲ್ಲ ಅಲ್ಲ ನಾ ಅಲ್ಲೆ ಇದ್ದ ಅವ್ನಬಲ್ಲಿ.
ಹ
ಹ ಹಾ
ಹ್ಮ್ ನಿಂಗ ಡ ಮಣ ಹಲೋ
ಹಾ ಈ ಕಡೆ ಅಲ್ಲ
ಸ್ಟ ಸ್ಫೋಟೋಡ ಸ್ಪೋಟ ಜಕ್ಕೆ ಚಬಕ್ ಹೋಬೇಕಾದ್ರ.
ಹಾ
ಕೆಳಸ್ತು ಗಾಳಿಗೆ.
ಕೆಳಸ್ತದ.
ಅಕಡ ಹೋಬೇಕಾದ್ರ ಜೈ ಅಕಡ ಹೋಗ್ಬೇಕ್ರ ಜಗ್ಗಿ ಕೆ ಜನಾರ
ಎಕಡಿ.
ಇದಕ್ಕ
ಆ ನಗು ತಲೆ ಗುಡ್ ಕಿವಿ
ಎಷ್ಟು ಎಷ್ಟುದು ಕೊಡಂದ್ರೆ ಒತ್ರ ರಾಮನೋಡುಗಿಶ ಇಏಳ ರಂಗಾದ ಒಳ್ಳಿ ಬೆಂ
ಆ
ನುರುಪಾಯಿಲೆ.
ಹಾ ಮ್ಯೂಜಿಕ್ದಾಗ
ಅಲ್ಲಲೆ ನೋಡ್ಸ ತಿಂದುದಲ್ಲ ಉಂಡುದಲ್ಲಾ ತಿಂದ್ರ ತಿನತಿರದನ್ ಆಗತ್ತ. ಅವು ಸಾವಿರ ರೂಪಾಯಿ ಹಾಕ್ಲಾರದಾಕಿಟ್ಟಿನಿ ಸತ್ತರಗ ಸಾವಿರ ರೂಪಾಯಿರೊಳಗ.
ಹ್ಮ್ ಹ್ಮ್
ಆ ಕಾಲೇಜ ಮಾಡೋ ಸಲ್ವಾಗ ಹಾಕಿದೇವ್ ಹಿಂಗಾ ೊಂದ ಪ ಾ ಯಾ ಮಲ್ಲ್ಯ ಹಾ ಹಾ ಅಕ್ಷರ್ಮಲ್ಲ.
ಎಸ್ಟೈತೋ
ಅವ್ನ್ ಕೈಲಿ ಹಾಕ್ಸಿದೇವ್ ಅದ ಹಿಂಗ ಆತ ಅಂತ ನನ್ಗ್ ಗೊತ್ತಿಲ್ಲಪ್ಪ ಗೊತ್ತತ್ತಪ್ಪ ನಾನ್ಯಾಕ ಹಿಂಗ ಆಯ್ತಿದೆ.
ಹಾ
ಕರಿಗ ದಲ್ಲ ಹೇ ಸೂಪರ್ ಸರಿಗೆ ಬಿಡಿಸಬೇಕು ನಿಮ್ ಕಾಕಾ ನೋಡಪೊ ನಿಮ್ ಕಾಕಾತ್ ಏನ್ ನ ದೊಡ್ಡಪ್.
ಅವು ಕಾಕ ಇಲ ನೀ
ಇದು ಗಾಮ ಕಿತ ವೀರೇಶ್ ಗೌಡನ ಜೀವನ ಆರಾಮ ಆಲಿ ನ ತಿರಗಡತಪ್ಪ. ಹಾ
ಯ ಆತನ ಆತ ಆತೊಂದ ಐಫೋನ್ ಫೋನ್ ತಗೊಂತ ಐಫೋನ್ ಸ್ಯಾಮ್ಸಂಗ್.
ಈಗ
ಆ
ಈಗ
ಫೋನ್ ತಗಂಡಂಥ ನಮ್ಮಣ್ಣ ಸುರೇಶ್ ಗೌಡ
ಹ ಅದ ನ ಆರಣ
ಅಬೇ
ಏ ಯಾವ ತ ಆಕತ್ತನ್ದ
ಸ್ಯಾಮಸಂಗ್
ಎಷ್ಟೌದ
ಎಷ್ಟ್ ಹದಿನೈದು ಸಾವಿರ ಹೇಳದ ಅಂತ ಎಷ್ಟ್ ಆಲ್ಂಟ ಎಷ್ಟ ಗೊತ್ತಿಲ್ಲ
ಹ್ಮ್ ಹ್ಮ್ ಚಲೋದ ಸ್ಯಾಮ್ಸಂಗ್
ಹ್ಮ್ ಎಷ್ಟ ಆ್ಲ ಅದು ಮೂವತ್ ನಲ್ವತ್ತು ರೂಪಿ ಎಷ್ಟ ಆ
ಎಲ್ಲ್ದ ಇದಕ ಕೊಡಕೋುದ
ಹ್ಮ್
ತ ಮತ್ತ ಮಾಡಡಚು
ನು ಹ ಇನ್ನು ಇವತ್ತು ಹೇಳಿದ
ಏನುಚ್
ಒಂದ ಮ್ಣೆ ಹೇಳಿದಾರ ತರ ತರ ಅಂತ ಹಿಂಗಗೆ ಹೇಳ ಬಂದ
ಹ್ಮ್ ಹ್ಮ್
ಹಾ ಒತ್ತಂದ
ಹಾ ಹಾ ಏ ಮಣ್ಣ ಮಣಬಳ ರಕ್ಕ ಜಗ ಪಂದ್ರ
ಸರಿ ಆಾಗಿಲ್ಲ ನಾ ಅಣ್ಣ ಆರಾಮ ಕೇಳ ಮಾಡ್
ಹ ಹಾರ ಬೈ ಚಾರ ಆಗ
ಹ್ಮ
ಹ
ಬೇಕ ಮ ಕೆಟ್ಟ ಬಬ
ಹಾ ಹಾ ತಗ ಗಾಡಿ ತಲಸ ಗಾಡಿ ತ ಹಯ್ತನ ಹ
ಈ ಎ ಮಾಡತ ತ ಒಂದು ಸುತ್ತಿಲ್ಲಾ
ಅವಜ ಮಾಡ್ರಲ ನ ಅವನು ಮದ್ೆ ಮಾಡ್ರಿ ತಾನ ಸುದ್ದ ಆತ್ರ ಮನುಷ್ಯ ನಿಮ್ಮ್ ಹಬ್ ಮುಂದತ್ರಚ ಮು ಮಾಡ್ತ ಮುಂದಕ್ಕಂ ಬರ್ಲ ಹಲೋ ಹಲೋ
ಚಾರ್ ಸಮಲ
ಹಾ